ಏನ್ ಮಾಡತಿ
ಏನ ಇಲ್ ಕೂತಿದ್ದೀವಿ್ ನೋಡ್ಪಾ ಹಂಗ ಹ ಏನ್ ಮಾಡತಿ
ಏನ ಇಲ್ದು ನಾನು ಮ್ಯಾಲಿದ್ದೆ ಚಾ ರಿ
ಚೆ ಆಾಗೇತ್ ನೋಡ ನಿಮ್ದು
ಹಾ ಹಾಗೇತ್ರಿ
ಕಾಲೇಜ
ಕಾಲೇಜ್ ಹೋಗಿ ಬಂದ್ವಿರಿ
ಹ್ಮ್ ಎಕ್ಸಾಮೇ ಯಾವಾಗ ಅದಾವ
ಎಕ್ಸಾಮ್ ಈಗ ಹತ್ತೊಂಬತ್ತಕ್ಕ ಅದಾವ್ರಿ ಈಗ ಅದ ಓದ್ಕ್ ಕುಂತಿದ್ದೆ
ಹ್ಮ
ಬೇಜಾರ ಆತ ಅಂತೇಳಿ ಹಂಗ ಹಚ್ಚಿದ್ದೇರಿ
ಟೈಮ್ ಟೇಬಲ್ ಹಾಕೊಂಡ್ರನಾ
ಹಾಕೊಂಡೇವ್ರೀ
ಟೈಮಿಂಗ್ ಅದು ಎಲ್ಲ
ಹಾ ಟೈಮ್ ಟೇಬಲ್ ಬಿಟ್ಟರೀ
ಹ್ಮ್ ನೀವ ಹೋದಾಗ ಟೈಮ್ ಟೇಬಲ್ ಹಾಕೊಂಡ್ರೇನಾ
ಏ ಹಂಗೇನ್ ಮಾಡುದ ಇಲ್ರಿ ನಾ
ಹ್ಮ
ಯಾವಾಗ್ ಬೇಕು ಹಾಕೊಂಡಿರ್ತೇವೆ ಯಾವಾಗ್ ಬೇಕ ಕುಂದರ್ ಸರಿ
ಹ್ಮ್ ಟೈಮ್ ಟೇಬಲ್ ಹಾಕೋಬೇಕಾದ್ರರು
ಹಾ
ಅಂದ್ರೆ ಟೈಮಿಂಗ್ಸ್ಟ್ಟಕತ್ ಲಕ
ಹಾ ನೋಡ್ಬೇಕಕ್ ಈಗ ನೆಕ್ಸ್ಟ್ ಟ್ರೈ ಮಾಡಿ ನೋಡನ್ರಿ
ಹ್ಮ್ ಯಾವಾಗಂ ಎಕ್ಸಾಮ
ಹತ್ತೊಂಬತ್ತು ನಿಂತ ನಾನ ಸ್ಟಾರ್ಟ್ ಆದದಾವ್ರೀ
ತೊಂಬತ್ ನತ್ರ ಮುಂದಿನ ತಿಂಗಳ ನಾಲ್ಕು ಮಟ್ಟ ಆದದಾವ್ರೀ
ಹ್ಮ್ ಹ್ಮ್ ಸ್ಟಡಿ ಮಾಡ್ರಿ ಹಂಗಂದ್ರ ಜಾತ್ರಿ ಇತ್ತು ನಮ್ ಕಡೆನ ಇತ್ತು ಜಾತ್ರಿ
ಹಾ ಹೆಂಗ ಆತ್ರಿ ಜಾತ್ರಿ
ನಾಾವವು ಜಾತ್ರೆಗೆ ಹುಂಜಾ ಮಾಡಿದ್ವಿ
ನಾವು ಮಾಡಿದ್ದೆ
ಹ್ಮ್ ಯಾರಾರು ಹೋಗಿದ್ರಿ ಗುಡಿಗೆ
ಹ ನಾ ನಮ್ ಫ್ಯಾಮಿಲಿ ಹೋಗಿರ್ರಿ
ಹ್ಮ್ ಹ್ಮ್ ಏನ್ ಮಾಡಿರ್ತಾರ ನಿಮ್ ಜಾತ್ರೆ ಒಳಗ
ಏನ್ ಇಲ್ರಿ ಅದ ಹುಂಜಾ ಮಾಡುವುದು ನೈಟ ಮಾಡ್ಸುದಿ್ರಿ ಅದು ನೈಟ್ ಹನ್ನೆರಡು ಗಂಟೆ ಮ್ಯಾಲ ಮಾಡ್ತಾರ ರಿ
ಹಾ
ಬೆಳಿಗ್ಗೆ ಗುಡಿಗ್ ಹೋಗಿ ಅಲ್ಲಿ ಊಟ ಇರ್ತೈತಿ ಊಟ ಮಾಡ್ಕೊಂಡ್ ಬರುದ
ಹ್ಮ್ ನಲ್ಲಿಕ್ಕೆದು ಇರ್ತತಾನ
ಹಾ
ತರ
ಹ್ಮ್ ಮಾಡಡ್ತಾರ
ಹ್ಮ್ ಒಂದ ದಿನ ಜಾತ್ರೆ ನ
ಹಾ ಒಂದ್ ದಿನದ ಚಾತ್ರಿ ನೋಡ್ರಿ
ಹ್ಮ್ ಮತ್ತೆ ಏನಿರ್ತದೆ ಜಾತ್ರೆ ಒಳಗೆ
ಅತ್ರ ಏನಿಲ್ರಿ ಮತ್ತ ಆಡುವುದು ಮಂದಿರ್ತ ಅವಸ್ೆ
ಹ್ಮ್ ನಿಮ್ ರಿಲೇಟಿವ್ಸ್ ಅಸ ಬಂದಿದೀರಲ್ಲ
ಹಾ ಬಂದು ಹೋದ್ರೀ ನಿಮ ಕಡೆ ಹುಬ್ಬಳ್ಳಿ ನಿನ್ ತರ ಬಂದಿದ್ದರಿ
ಹಾ ಹಾ
ಹ
ನಮ ರಿಲಷನ್ ಬಂದಿದ್ರು
ಆ
ನಮ್ ಜನ ಎಲ್ಲಾ ಇಲ್ಲಿ ದಾರವಾಡಗದೋಳಗ ಇದ್ದಾರ
ಹಾ
ಹಾ ಇಲ್ಲೇ ಕೂಡಿರ್ತೇವೆ ಧಾರ್ವಾಡ ಹೋಗ ಕೂಡಿ
ಗುಡಿಗ ಅದು ಹೋಗಿ ಬಂದ ಉಡಿ ತುಂಬಿಸಿ ಸಾಯ ಕಲ್ ಸ್ವಲ್ಪ ಹೊತ್ತಲೇ ಇದ್ದು ಬಂದಿ ವಾಪಸ್ ಹ ಎಷ್ಟದ ನೀವು
ಹಾ ಐದ್ನ ರೀ ಮ ಮನಗ
ಹ್ಮ್ ನಿನ್ನ ತೊಡ ಅಣ
ಹಾ ರೀ ನಾನ್ನ ದೊಡ್ಡ ವ
ಹ್ಮ್ ಇನ್ನಿಬ್ರು ಏನ್ ಕಲಿತಾರ
ಒಬ್ಬರು ಡಿಗ್ರಿ ಮಾಡತಾರೀ
ಹ್ಮ
ಒಬ್ಬರು ಡಿಗ್ರಿನ ಅದಾರೆ
ಹ್ಮ್ ಹ್ಮ್ ನಿಮ್ಮಮ್ಮಿ ಪಪ್ಪಾ ಅದಾರ ಮನಿ ಒಳಗ ಹ ಹಾ ನಿನ್ ಕಾಲೇಜ್ ಆದಗ
ಬ ಬಡೀ
ಹ್ಮ್ ಹ್ಮ್ ಇಂಜಿನಿಯರಿಂಗ್ ನಿಂದ
ಹ್ಮ್ ನ ಇಂಜಿನೀರಿಂಗ್ ಹ
ಎಷ್ಟನೇ ಸೆಮ್
ನಮ್ದ ನಾಕನೇಸಂಬ್ರಿ ಮುಗ್ಯಾಾಕ ಬಂದೈತಿ
ಹ್ಮ ಎ ನ ಶಮ್ಮಲವು
ನಾಕ ಸೇಮ್ ಅದ ನೋಡ್ರಿ
ಹ್ಮ್ ಹ್ಮ್ ನ ಧಾರ್ವಾಡಗೆ ಬರ್ತೀರಿ
ಸ ಇನ್ನೊಂದು ತಿಂಗಳು ಬಿಟ್ರಿ ಎಕ್ಸಾಮ್ ಮುಸ್ಕೊಂಡು
ಹ್ಮ್ ಹ್ಮ್ ಬಂದ್ರೆ ಅಂದ್ರ ಬರ ನಮ್ಮ ಮನೆಗೂ
ಹ್ಮ್ ಬರ್ತೇವರಿ
ಹ್ಮ್ ಬಂದಿಂದ ದಾಂಡೆಲಿ ಹೋಗಣಂತ
ಹಾ ರೀ
ದಾಂಡೇಲಿ ಹೋಗಿರಣ
ಹಾ ಹೋಗ ಬಂದೇನ್ರಿನಾ
ಏನೈತ ಅಲ್ಲಿ ದಾಂಡೇಲಿ ಒಳಗೆ
ದಾಂಡೇಲಿ ಗ ಏನ್ ಇಲ್ ಏನ್ ಇಲ್ರಿ ಆ ಮತ್ತೇನೆ ಕೆರಿಯದದಾವ್ರಿ ಅಲ್ಲಿ ರೆಸಾರ್ಟ್ ಬುಕ್ ಮಾಡ್ಕೊಂಡ್ ಇರುದ್ರಿ ಅಲ್ಲಿ ರೆಸಾರ್ಟದವರು ಆಡಿಸತಾ
ರೆಸಾರ್ಟಿಗೆ ಅಮೌಂಟ್ ಎಷ್ಟ ಇರ್ತತಿ
ಹದನೈದುನೂರ್ಲಿಂತತ್ರ ಎರಡ್ ಸಾವಿರದ ಎರಡ್ನೂರ್ ಮಟ ಎರಡೂರ್ಲಿ
ಬೇರೆ ಬೇರೆ ಅದಾವನ ರೆಸಾರ್ಟ್ಗಳು ಮತ್ತ
ಹಾ ಬಾಳದವ್ರ ಅಲ್ಲಿ
ಹ್ಮ್ ಈ ಸರಿ ನೆಕ್ಸ್ಟ್ ಬಂದ್ರೆ ಅಂದ್ರ ಹೋಗಣಂತ.
ಹ್ಮ್ ಆಯ್ತ್ರಿ.
ಹ್ಮ್ ಹೋದ್ ಅಂದ್ರ ಅಲ್ಲೇ ಒಂದಿನ ಆಟ್ ಮಾಡೋದ ಅನ್ನದು.
ಹ್ಮ್ ಒಂದ್--ನ ಅಲ್ಲೇ ಇರುದ್ರಿಲ್ಲ ಮುಗಸ್ಕೊಂಡ್ ಬರುದು.
ಹ್ಮ್ ಹ್ಮ್ ಮರನೇ ದಿನದ ಮಟ್ಟ ಇರ್ತೈತೆ ಅದ ಅಮೌಂಟ್ ಒಳಗೆ.
ಹ್ಮ್ ಅಷ್ಟ ಊಟ ಅದು. ಅದು ಅವರ ಕೊಡ್ತಾರೆ
ಅದ ಅಮೌಂಟ್ ಒಳಗ ಇರ್ತೇತನಾ.
ಹ್ಮ್ ಅದಾ ಟರಿ
ಹ್ಮ್ ಹ್ಮ್ ಮತ್ತೇಏನೇನಐತಲ್ಲಿ.
ಮತ್ತೇನ್ ಇಲ್ರಿ ರೇನ್ ಡ್ಯಾನ್ಸ್ ಮಾಡಸ್ತಾರ.
ಡ ಅನ್ಸವಯತು
ಹ ಫೈರ್ ಕ್ಯಾಂಪ್ ಹಾಕ್ತಾರಿ ನೈಟ್.
ಹಾ.
ಸ್ವಿಮ್ಮಿಂಗ್ ಪೂಲ್ ಇರ್ತೈತಿ.
ಹಾ.
ಮತ್ತ ಅಷ್ಟರಿ ಊಟ ಅದು. ಕುಡ್ತಾರೆ.
ವಾಟರ್ ಗೇಮ್ಸ್ ಇರ್ತಾವನು ಮತ್ತೆ ಬೋಟಿಂಗ್ ಅ
ಹಾ ಅದು ಇರ್ತಾವ ರೀ ರೆಸಾರ್ಟ್ ಹೊತ್ತೀರಿಂತ್ರನ ಇರ್ತಾವಲ್ಲಿ.
ಮತ್ತ ಅದಕ್ ಸಪ್ರೇಟ್ ಅಮೌಂಟ್ ಅನ್ನು.
ಇಲ್ರರಿ ಅದರನ್ಯಾಗ ಇನ್ಕ್ಲೂಡ್ ಆಗಿರತೈತಿ. ಇಂದ. ಅಡ್ರೆ ಪ್ಲೈನ್ ಅದು ನಾವವು ಕೊಡೋದಾಕೈತಿರಿ.
ಅದು ಎಷ್ಟುರ್ತೈತಿ ಹೆಚ್ಚು ಕಡಿಮೆ.
ಡ್ ಇರ್ತೆತ್ರಿ. ಹಂಡ್ರೆಡ್ ಅಂತಾರ ಅವ್ರ. ಹೇಳಿ ಕಮ್ಮಿ ಮಾಡಸ್ಕೊಬೋದ್ರಿ. ನಾಕ್ನೂರು ಮಟ್ಟ ಹೋಗ ಬರೀ ತೋದಾ.
ಹಾ ಹಾ ಹಂಗಂದ್ರ ನಿನ್
ಆದ ಹೋಗುದ್ರಿ ಆದ್ರ ಚಲೋ ಇರ್ತೈತಿರಿ.
ಅದನ್ನದು.
ಅಂದ್ರ ಬೋಟ್ ಡ್ ದೂರ್ ಹಕ್ಕಾರಿ ಕಾಳಿ ನದಿ ಪೂರ್ತಿ ಅಡ್ಡಾಡ್ಸ್ ಬರ್ತ
ಹಾ ಹಾ.
ಇದು ರೆಸಾರ್ಟ್ ಇ--ದವರು ಅಲ್ಲೇ ಆಡಿಸಿ ಅಲ್ಲೇ ಬಂದ್ಬಿಡ್ತಾರೆ ಒಂದ ನೂರು ಮೀಟರ್ ಒಳಗ
ಹ್ಮ್ ಹ್ಮ್ ಹೆಚ್ಚಿಗೆ ಹೋಗುದಿಲ್ಲ ದೂರ್.
ಕ ಕಿಂಗಂದ್ರ ಪೂರ್ಚಿ ಅಡ್ಯಡೋದ್ರಿ.
ಹಾ ಹಾ. ಮತ್ ಮಸಳೆ ಇದಾವ ಅಂತಾರಲ್ಲ. ರಿವರ್ ಒಳಗ್.
ಅವ್ ಏನ್ ಹಂಗ್ ಕಾಡೋದಿಲ್ರಿ.
ಹ್ಮ್ ಹಾ ಹಾ ಅಷ್ಟೇನ್ ಡೇಂಜರ್ ಇಲ್ ವಟ್ ಆಡ್ಬೋದು.
ಹಾ. ಅಲ್ಲೇ ಮಂದೀ ಇದ್ದಲ್ಲಿ ಅಂತ ಹತ್ರ ಇರೋದಿಲ್ಲ್ರಿ.
ಹ್ಮ್ ಹ್ಮ್ ಯುಟೂಬ್ ಒಳಗ ಅದು ಬಿಟ್ಟಿರ್ತಾರ. ಮಸಳಿ ಅದಾವ ಅಂತಂದ.
ಇಲ್ರಿ ಅಲ್ಲೇ ಏನ್ ಹಂಗ ಇಲ್ಲ ಕಾಡು ಕಾಡುದ ಇಲ್ರಿ ಅವ ಅದಾವ.
ಹಾ ಹಾ. ಅದ್ಕ ನಮ್ ಹುಡುಗರ್ಗ ಸುಟಿ ಕೊಟ್ಟತಾರ ಹೆಂಗು ಅದ್ಕ ನೀವು ಬಂದ್ರಿ ಅಂದ್ರ ಒಂದ್ಸತಿ ಹೋಗ್ ಬರಕ್
ಹ್ಮ್ ಸರಿ ಆಯ್ತಿ ಹೋಗ ಬರೋನಂತ್.
ಹ್ಮ. ಹ್ಮ. ನಿಮ್ಮ ಅಕ್ಕಾ ತಂಗಿ ಅವರಿಗೂ ಕೊರ್ಕೊಂಬಾ.
ಹ್ಮ್ ಕರ್ಕೊಂಡ ಬರ್ತೇನ್ ರಿ.
ಹ್ಮ್ ಇಷ್ಟರು ಸೇರ್ ಹೋಗಣ ಅಂತಂದ್ರ.
ಹಾರಿ.
ಹ್ಮ. ಕಾಲೇಜಿಗೆ ಹೆಂಗ ಹೋಗ್ತಿರ ಬಸ್ಸಿಗೆ ಹೋಗ್ತಿರೋ ಏನ ಬೈಕ್ ತಗೊಂಡ್ ಹೋಕ್ಕಿರೋ.
ಹಾ ಹಾ.
ಹ.
ಟ್ರಾಫಿಕ್ ಇರಂಗಿಲ್ಲ ಬೆಳಿಗ್ಗೆ.
ಬೆಳಿಗ್ಗೆ ಅಷ್ಟ್ ಇರದಲ್ರಿ ವಾಪಸ್ ಬರುವಾಗ್ ಇರ್ತೈತಿ.
ಹ್ಮ ಹ್ಮ.
ಅಂದ್ರ ನೀರ ನಿಂತ್ ಬಿಟ್ಟಿರ್ತೈತ್ರಿ ಹಬ್ಬಳಿ ಧಾರವಾಡ ಹೈವೇ ದಾಗ್.
ರೋಡ ಒಳಗ. ಹುಷಾರ್ ನೋಡ ಅವಾಗ.
ಹಾ ರೀ.
ಹ್ಮ್ ಇನ್ ಮಳಿ ಸ್ಟಾರ್ಟ್ ಆಗ್ತಾವೇನ್.
ಹ್ಮ. ಮಳೆಯಾಗ ಸುಟ್ಟಿ ಕೊಡ್ತೈತ್ರಿ ನಮ್ಮ್ ಕಾಲಜ ಅದ
ಹೂಂ ಎಕ್ಸಾಮ್ ಮುಗುದುವ ಅಂದ್ರ ಸೂಟಿ ಆಗ್ತೇತಾನ, ಹೂಂ.
ತಕ್ಕ ಎಕ್ಸಾಮ್ ಇಟ್ಟ. ಮಳೆಗಲ್ದ್ಗ. ಸೂಟೇಬಲ್ ಇದೆತೆ.
ಲಟ್, ತಗೊಬಂದುರ್. ಮಳೆಗಾಲದಾಗ ಅಡ್ಡಾಡು ಬಾ. ಇಲ್ಲ, ಬೈಕ್ ತೊಗೊಂಡ.
ಹ್ಮೂ.
ಚಿಗ್ರ ಬಸ್ಸಿಗೆ ಹೋಗ್ತಿರಾ, ನಾರ್ಮಲ್ ಬಸ್ಸಿಗೆ ಹೋಗ್ತಿರಾ.
ಚಿಗ್ರಿ ಬಸಿಗೆ, ಅಡ್ಡಾಡ್ತಿವಿರಿ.
ಹೂ, ಹೂ, ಚಿಗರಿ ಬಸ್ ಚಲ್ಲೊ ಅನಿಸ್ತಾತ.
ಹೂ, ಆದ್ರೆ ಏನ್ ಜಗ ಇರೋದಿಲ್ರ ಅಲ್ಲಿ, ಬರಿ ಜಗ್ರಿ ಅಲಿನೆ.
ರಷ್ ಬಾಳ್ ಇರ್ತೈತೆ ಏನ್, ಚಿಗ್ರಿ ಬಸ್.
ಹಾ, ಅಡ್ಡಾಡುವುದು ಬೇಜಾರ್ ಆಗ್ಬಿಡ್ತೈತೆರಿ
ತಿರೋ ಏನೊ, ಅಮೌಂಟ್ ಕೊಟ್ಟಕ್ಕಿರೋ, ಹೆಂಗ್ ಮಾಡ್ತರಿ.
ಹ್ಮ್ ಪಸ್ ತೆಗೆಸ್ತಿರ್ತೀವಿರಿ. ಆರ್ ತಿಂಗಳಿಗೊ, ಹೂ, ಹೂ, ಡಿಗ್ರಿ ಅಂದ್ರೆ ಐದ್ ತಿಂಗ್ಳು ಕೊಡ್ತ್. ತಾರೆರು
ಹೂ, ಒಂದ್ ವರ್ಷದ್ ಕೊಡಲ್ಲೆನು.
ಇಲ್ರಿ.
ಹೂ, ಹೂ, ಆರ್ ತಿಂಗಳಿಗೆ ಮುಗಿತು. ಮತಡ್. ಇನ್ವಾಲ್ವ ಮಾಡ್ತಾರೆನೊ.
ರಿನೀವಲ್ ಮಾಡೊದು, ಒಮ್ಮೆ ಒಬ್ಬೊಬ್ರಿಂಗ ಮಾಡ್ತಾರ್, ಒಬ್ಬೊಬ್ರಗ್ ಮಾಡೊದೆ, ಇಲ್ರಿ ಅವ್ರು.
ಹೂ, ಮತ್ತ್ ಅವಾಗ್ ಹೆಂಗ್ ಮಾಡ್ತೀರಿ.
ಅವಾಗ ರೊಕ್ಕ ಕೊಟ್ಟ್ ಅಡ್ಡಾಡೊದ್ರಿ.
ಹೂ, ಹೂ, ನಾರ್ಮಲ್ ಬಸ್ಗೆ ಹೊಗಂಗಿಲ್ಲ ಹೊಟ್ಟೆ. ಕೆ, ಎಸ್, ಆರ್, ಟಿ, ಸಿ, ಓಕ
ಇಲ್ರಿ, ಅವ ಐದ್ರೀಕಿ ರಶ್ ಇರ್ತಾವ್ರೀ.
ಹೂ, ಹೂ, ಅದ್ಕೆ ಚಿಗ್ರಿಗೇ ಹೋಗ್ತೀರೇನು.
ಹೂ.
ಹೂ, ಫ್ರೆಂಡ್ಸ್ ಓರ ಹೋಗ ಮುಂದೊದು, ಅದ ಕಾಲೇಜ್ನವ್ರ.
ಹಾ, ಅದಾರ. ರಿ
ಎಷ್ಟ್ ಜನ ಕುಡುಕಿರ್ ನೀವ್.
ನಾವ್ ಹೋದ್ರೆ, ಒಂದ್ ಮೂರ್ ಮಂದಿ, ಲೈಬ್ರ್ ಪೆಪರ್ ಹೋಗ್ತೀವ್ರೀ.
ಅವ್ರ್, ಯಾವ್, ಏರಿಯದವರು.
ಅವ್ರು ಧಾರವಾಡದವ್ರು ನೋಡ್ರಿ.
ಹೂ, ಹೂ, ನಿಮ್ಮನ್ನಿ ಸಮೀಪಾನ.
ಹೂ, ಸ್ವಲ್ಪ ಸ್ಣಿಬ್ರಿ.
ಹೂ, ಕೂಡ ಹೋಗ್ತಿರಂಗಂದ್ರೆ.
ಹಾ.
ಹ್ಮ್ ಹಂಗಿದ್ರ ಚಲೋ ಹತ್ ಬಿಿಡಿ ಮತ್ತ ಹೆಂಗೈತ್ ನಿಮ್ ಕಾಲೇಜ್.
ಹ ಅಷ್ಟು ಕಷ್ಟ ಯತ್ ಬಿಡ್ರಿ ಅದ್.
ತಕ್ಕ. ಎಲ್ಲಾರು ಚಲೋ ಐತ್ಂತಾರೆ ಮತ್ತತ್ ಓದ್ಬೇಕ. ಮತ್ತತ್ ಓದದ ಇರುದ ಓದಿದ್ದಲ್ಲೇ ಕಳ್ಸಿರ್ತಾರ.
ಹ್ಮ್ ಹಂಗ ಬೇರೆ ಕಾಲೇಜಿಗೆ. ಕಂಪೇರ್ ಮಾಡಿದ್ರೆ ಬೆಸ್ಟ್ ಐತ್ರಿ ಮತ್ತೆ.
ಹ್ಮ ಮತ್ತೆ ಎಲ್ಲಾರ ದಷ್ಟ. ಕಾಲೇಜ್ ಅಂತಾರೆ ಬಿು ಬಿ. ಹ್ಮ್.
ಅಲ್ಲಿ ಫ್ರೆಂಡ್ಸ್ ಅವಾರ ಇಲ್ಲಿ ಕಾಲೇಜ್ ಒಳಗೆ.
ಹ್ಮ್ ಅದಾರಲ್ರಿ ಹಾಗೆ ಆಕ್ಕಾರ್.
ಹ್ಮ್ ರಾಜಾಜನೇರ ತರ್ನ ಸೇರಿ.
ಹ ಹ್ಮ್.
ಹ್ಮ್ ಎಷ್ಟ ಜನದ ಗ್ರೂಪ್ ಐತ್ ನಿಮ್ದ.
ಆರು ಏಳು ಮಂದಿ ಎಂಟು ಮಂದಿ
ಗ್ರೂಪ್ ಸ್ಟಡಿ ಮಾಡ್ತೀರಿ.
ಹಂಗೇನ್ ಸ್ಟಡಿ ಇಲ್ರಿ ನ ಮನಿ ಹೋಕರ್ ಹ್ಮ್.
ಹಾ ಕಾಲೇಜ್ ಒಳಗೆ ಏನ್ ಸ್ಟಡಿ ಇಲ್ಲ ಎಕ್ಸ್ಟ್ರಾ ಕುಂದ್ರಂಗಿಲ್ಲ. ಕಾಲೇಜ್ ಒಳಗೆ
ಇಲ್ಲ ರಿ
ಹ್ಮ ಹಾ
ಸರಿ ಆಯ್ತು ತೊ ರಿ. ಮತ್ತೆ ಅಷ್ಟತೇನೆತ್ತ.
ಬಾಯ್.
ಆಯ್.